ಹ್ಮ್ ಹೇಳಬೇಕು
ಹೇಳ ಪುರ ನೀವೆಲ್ಲ ಹ್ಮ ಹೇಳಿ ಹ ಮರ ಚನ ಇದೀವಿ ನೀವು
ಹ್ಮ್ ನಾವ್ ಚೆನ್ನಾಗಿದೇಲ್
ಹಾ
ಊಟಪ.
ಊಟ ಆಯ್ತ್ ಬ್ರೋ ನಿಮ್ದು.
ಹ್ಮ್ ನಮ್ದು ಆಯ್ತು
ಹಾ ಏನ್ ಮಾಡ್ತಿದರಿ ಬ್ರೋ.
ಹಗೆಗ ಇಲ್ಲೇ ಆಚೆ ಬಂದಿದ್ದೆ.
ಹಾ.
ಏನ್ ಬ ಊಟ.
ಬ್ರೋ ಊಟ ಬ್ರೋ ನಾನ್ ವೆಜ್ ಬ್ರೋ ಇಲ್ ನಮ್ಮ್ ಮನೆ ಪಕ್ದ ಒಂದ ಫಂಕ್ಷನ್ ಇಯತತ್ತು.
ಹ್ಮ್ ಹ್ಮ್.
ಅದೇ ಬೇಗ ಊಟ ಮಾಡ್ತಾರಲ್ಲ ಒಬ್ಬರು.
ಹಾ ಬೀಗಾರ ಊಟ ಅಂದ್ರ.
ಬ್ರೋ ಈಗ ಮದ್ವೆ ಆಗಿರುತ್ತಲಾ. ಮದುವೆ ಆದ್ಮೇಲೆ ಹೆಣ್ಣನ್ ಹೆಣ ಕ ಹೆಣ್ಣನ್ ಕಡೆ ಹೇಳ್ತಾರಲ್ಲ.
ಹ್ಮ್ ಹ್ಮ್.
ಮನೆಯಲ್ಲಿ ಸ್ವಲ್ಪ ಹಂಗೆ ಖಾರ ಅಂದ್ರೆ ನಾನ್ ವೆಜ್ ಮಾಡ್ತಾರೆ.
ಹ್ಮ್ ಹ್ಮ್.
ಕುರಿ ಎಲ್ಲ ಕಡ್ದ್ ಬಿಿಟ್ಟು ಊಟ ಹಾಕ್ತಾರ ಬರು ಅವ್ರ ಕಡೆ ಗಂಡಿನ ಕಡೆ ಇರ್ತಾರಲ್ಲ. ಅವರು ಬಂದಿರ್ತಾರೆ ತುಂಬಾ ಜನ. ಹ್ಮ್ ಇವರು ಬಂದಿರ್ತಾರೆ.
ಅಂದ್ರೆ ಎಲ್ಲರಿಗೂ ಹೆಣ್ಣು ಗಂಡ ಸೈರಿ.
ಹಾ ಓಕೆ ಓಕೆ ಅಂದ್ರೆ ಹೆಣ್ಣ ಗಂಡು ಸೇರಿಸಿ ಇದು ಮಾಡೋದು.
ಹ ಅವ್ರ ನಂಗೆ ಮನೆತಕ್ಕ ರಿಸೆಪ್ಷನ್ ಮ ಕುಡಸ್್ತಾರಲ್ಲಾ. ಚೇರ್ ಹಾಕ್ಬಿಟ್ಟಿ ಅತ್ರ ಎಲ್ಲ ಕೂರ್ಸಿ ಅವ್ರ ಮೇಲೆ. ಒಂದೊಂದಂರ ಮದ್ವೆಚಾರನೆೆ ಮಾಡ್ತಾರ ಬ್ರೋ. ಆದ್ರೆ ಈಥರ ನಾನ್ ವೆಜ್ ಊಟ ಹಾಕ್ತಾರ ಅಷ್ಟೇ ಡಿಫ್ರೆನ್ಸ್ ಇನ್ನೇನಲ್ಲ.
ಓಕೆ ಓಕೆ.
ಅದು ಇಲ್ಲೇ ನಮ್ಮ ಮನೆ ಪಕ್ಕಲ್ಲೇ ಮಾಡಿದ್ರ ಪಕ್ಕದ ಮನೆಯರು.
ಹ್ಮ್ ಹ್ಮ್.
ತುಂಬಾ ಕರದ್ರು ಅದಕ್ಕೆ ಹೋಗು ಊಟ ಮಾಡ್ಕೊಂಡ ಬಂದೇವರು.
ಹ್ಮ್ ಅ ಐಟಮ್ ಎಲ್ಲ ಏನೇ ಮಾಡ್ಸಿದರು.
ಬ್ರೋ ಐಟಮ್ ಬ್ರೋ ಮುದ್ದೆ.
ಹ್ಮ್ ಹ್ಮ್.
ಆಮೇಲೆ ಪರೋಟ ಮಾಡ್ಿಸಿದ್ರು.
ಹ್ಮ್ ಹ್ಮ್.
ಚಿಕನ್ ಕಾಬಾಬು.
ಹ್ಮ್ ಹ್ಮ್.
ಆಮೇಲೆ ಚಿಕನ್ ಲಾಲಿಪಾಪ.
ಹ್ಮ್.
ಹ ಅ್ರ ಆಮೇಲೆ ಬೋಟಿ ಗೋಜ್ಜು ಮಾಡಿದ್ರು.
ಹ್ಮ್ ಹ್ಮ್.
ಬ್ರೋ ಗೀ ರೈಸಿಗೆ ಪ್ಲಸ್ ಇದು ಇದು ಮಾಡ್ತಾರಲ್ಲ ಬ್ರೋ ಚಿಕನ್ ಗ್ರೇವಿ. ಹಾ ಚಾಪ ಸಾದುನ ಕೊಟ್ಟಿದ್ರು ಮೊಟ್ಟೆ ಬೋಂಡಾ ಇತ್ತು
ಹ್ಮ್ಮ್ ಹ್ಮ್ಮ್.
ಆಮೇಲೆ ಮೊಟ್ಟೆ ಮತ್ತೆ ಪೆಪ್ಪರ್ ಫ್ರೈ ಮಾಡ್ತಾರಲ್ಲ.
ಹು ಹು.
ಅದೇ ಇತ್ತುು.
ಓಕೆ ಓಕೆ.
ಚಿಕನ್ ಪೆಪ್ಪರ್ ಫ್ರೈ.
ಹ್ಮ್ ಹ್ಮ್.
ಮಾಡಿದ್ರು ಅದೇ ಇನ್ನೇನ್ ಮ ಮಟನ್ನು ಬೇಯಸು ಆಮೇಲೆ ಮಟನ್ನು ಸಾಂಬಾರು. ಅದಿಕ್ ರೈಸು ಲಾಸ್ಟಿಗ ಲಾಸ್ಟಿಗ್ ಮೊಸರಾನ್ನ ಕೊಟ್ರು.
ಓ ಸತ್ಯಗ.
ಹ ಬ್ರೋ ನಮ್ ಕಡೆ ಎಲ್ಲ ಜೋರಾಗ ಬ್ರೋ ಮಾಡೋದು.
ಅಲ ರಿಚ್ ಫ್ಯಾಮಿಲಿ ನ ಅವರು.
ಹ್ಮ ಬ್ರೋ ರಿಚ್ಚೆ.
ಹ್ಮ್ ಹ್ಮ್ ಐಟಮ್ ಎಲ್ಲ ಜಾಸ್ತಿನೆ ಇದಾವೆ.
ಹ್ಮ್ ಬಿಟ್ಟ ಹಂಗೆ ಬ್ರೋ ಮಾಡದ್ ನಮ್ ಕಡೆ ಎಲ್ಲ. ಎನಿಲ್ಲಾ ಅಂದ್ರು ಬ್ ದೇ ಬಿಟ್ಟ ಬೀಗರೂಟ ಮಾಡಕ್ಕೆ ಒಂದ್ ಐದ್ ಲಕ್ಷ ಖರ್ಚ್ ಮಾಡಿರ್ತಾರ ಬ್ರೋ.
ಹ್ಮ್ ಹ್ಮ್
ಐದರ್ ಲಕ್ಷ ಅಲ ಬ್ರೋ ಒಂದ್ ಅಂದ್ ನಾನ್ ಹೇಳ್ತಿರೋದೆ ಅಂದಾಜಿಗೆ ಅದಿಕ್ಕಿನ ಜಾಸ್ತಿನೇ ಕರ್ಚ್ ಚ್ಚಾಗಿರುತ್ತೆ.
ಹ್ಮ್
ಹಾ
ಅದೇ ಅದೇ ಆದ್ರು. ಹೊ ಮದವೆಗೆಲ್ಲ ದುಡ್ ಜಾಸ್ತಿ ಖರ್ಚಾಗುತ್ತಲ್ಲವಾ ಬ್ರೋ.
ಬ್ರೋ ಮದ್ವೆ ನಾನು ಹೇಳಿದ್ದು ಬ್ರೋ ಮದ್ವೆ ಖರ್ಚು ಬಿಟ್ಟಿ.
ಹೌದಾ
ಮದುವೆ ಖರ್ಚು ಬಿಟ್ಟೆ ಬರೀ ಬೀಗರ ಊಟಕ್ಕೆ ಅಷ್ಟಾಗಿದೆ ಅಂತ.
ಹ್ಮ್ ಹ್ಮ್
ಹ್ಮ್
ಇನ್ನು ಮದ್ವೆಗೆ ಎಷ್ಟು ಖರ್ಚಾಗಿರ್ಬಹದಂತ.
ಬ್ರೋ ಮದ್ಬಗ್ ಆಗತ್ ಬ್ರೋ.
ಇಲಿ ಬಲ್ ಸೈಡ್ಗಿ ಬಾ.
ಹಾ
ಹ್ಮ್ ಮತ್ತೆ ಹೇಳ್ಬೇಕು ನೀವೇ.
ಏನ್ ಹೇಳದ್ ಬ್ರೋ ನೀವ್ ಹೇಳೀದ್ರೆ ನಾವ್ ಕೇಳ್ತೀವಿ.
ಅದೇ ಇವಾಗ ಮದ್ವೆ ಮಾಡ್ಬೇಕಂ. ತ ಇದೀವಿ ಒಂದು ನಮ್ಮ ಫ್ರೆಂಡ್ ದು.
ಹಾ
ಅದೇ ಹೆಂಗೆ ನಿಮ್ಗೋಂದಿಟ್ಟು ಐಡಿಯಾ ಇದೆಯಲ್ಲ.
ಹಾ ಹಾ
ಯಾವ್ಥರ ಚೌಟ್ರಿ ಬುಕ್ ಮಾಡ್ಬೇಕು.
ಬ್ರೋ ನಿಮಗೆ ಎಷ್ಟ್ ಜನ ಸೇರ್ತಾರ ಬ್ರೋ ಮದ್ವೆಗೆ ಅಂದಾಜು.
ಅಂದಾಜು ಒಂದು ಎರಡುವರಿ ಸಾವಿರ.
ಎರಡುವರಿ ಸಾವಿರ ಜನ ಸಿಕ್ತಾರೆ ಹ್ಮ್ ಬ್ರೋ ಅದು ಇಲ್ಲಿ ಒಂದ್ ಚೌಟ್ರಿ ಇದೆ. ನಾಳೆ ಬನ್ನಿ ನಿಮ್ ಫ್ರೆಂಡನ ಕರ್ಕಂ ಬನ್ನಿ.
ಹ್ಮ ಹ.
ಹೋಗ್ಬಿಟ್ಟಿ ಅದೇನ್ ಚೌಟ್ರಿ ಅದೇನಐತೆ ಅದನ್ನ ಅಡ್ವಾನ್ಸ್ ಕೊಟ್ಟಿ ಅಡ್ವಾನ್ಸ್ರು ಇವಾಗ ಸ್ಟಾರ್ಟಿಂಗ್ ಸ್ವಲ್ಪ ಕೊಡ್ಕೋಬೇಕು ಯಾಗೋತ್ತ. ನೆಕ್ಸ್ಟ್ ಮಂತ್ ಮದವೆ ಸೀಸನ್ ಸೀಸನ್ ಇದೆಯ ಅಲ್ಲ ಹಂಗಾ ಗಿ ಚ ಅದು ಸಿಗಲ್ಲ ನಿಮಗೆ ಚೌಟ್ರಿ ಬೆ ಅರ್ಜೆಂಟಿಗೆ ಬೇಕು ಅಂದಾಗ.
ಹ ಹ್ಮ
ಅಗೆ ನಾವು
ಹ್ಮ್ ಲೋ ಲೋ ಸೌಂ ಹ್ಮ್
ಅಡ್ವಾನ್ಸ್ ಕೊಟ್ಬಿಟ್ಟಿ
ಹ್ಮ್
ಅಡ್ವಾನ್ಸ್ ಕೊಟ್ಟಾದ್ಮೇಲೆ ಅದನ್ನ ಅವ್ರಿಗ್ ಪೇಮೆಂಟ್ ಮಾಡುದ್ನಂತೆ.
ಹ್ಮ್ ಹ್ಮ್
ಮಾಡಿ ಅದ್ರ ಬ ಬಾ ಇದು ಬುಕ್ ಮಾಡ್ಬಿಟ್ಟು ಬರದಂತೆ ಬಂದಾದ್ಮೇಲೆ ಸ್ವಲ್ಪ ಕ್ಯಾಟ್ರಿಂಗ್ ಅವ್ರಿಗೆ ಡೆಕೋರೇಷ ರಿಗೆಲ್ಲ ಹೇಳ್ಕೊಂಬಿಡದಂತೆ ಬ್ರೊ ನೀವು ಹೆಂಗ್ ಮಾಡ್ಬೇಕ್ ಕಂತಿದೀರಿ ಹೇಳಿ ಈಗ ಈಗ ಡೈರೆಕ್ಟ್ ಕ್ಯಾಟ್ರಿಂಗ್ ಅವ್ರಿಗೆಲ್ಲಾ ವಹಿಸ್ಬೇಕು ಅಂತ ಇದ್ದೀರ. ಇಲ್ಲ ಅಂ ಸ ಸಪ್ರೇಟ ಆಗ್ ಸಪ್ರೆಟ್ ಆಗ್ ಮಾಡಕ್ ಮಾಡ್ಕೊಡಣ ಅಂತ ಇದ್ದೀರ ಹೆಂಗ್ ಹೆಂಗ್ ಮಾಡ್ಬೇಕು ಅಂತಿದಿರ.
ಇಲ್ಲ ಬ್ರೊ ಎಲ್ಲಾ ಕ್ಯಾಟ್ರಿಂಗ್ ಅವರಿಗೆ ಒಪ್ಪಸ್ಬೇಕು ಅಂತಿದೀವಿ.
ಈಗ ಬ್ರೋ ಕ್ಯಾಟ್ರಿಂಗ್ ಅವ್ರಿಗ್ ಒಪ್ಸಿದ್ರಿ ಅಂತ ತಿಳ್ಕೊಳ್ಳಿ ಅವ್ರು ಫೋಟೋ ಶೂಟಿಂದ ಹಿಡ್ದಿ ನಿಮ್ ಕೈಗೆ ಆಲ್ಬಮ್ ಕೊಡ್ತಾರೆ ಲಾಸ್ಟ್ಗೆ ಆಲ್ಬಂಬು ಮೆಮೊರಿ ಕಾರ್ ಇದ್ ಒಂದ್ ಪೆನ್ ಡ್ರೈವ್ ಕೊಡ್ತಾರೆ. ಕಾಸೆಟ್ ಎಲ್ಲ ಕೊಡಲ್ಲ ಈಗ ಹ ಪೆನ್ ಡ್ರೈವ್ ಕೊಡ್ತಾರೆ ಮತ್ತೆ ಏನೋ ಕೊಡ್ತಾರೆ ಬ್ರೋ ಇನ್ನೊಂದು. ನನಗು ಅಷ್ಟ್ ಗೊತ್ತಿಲ್ಲ.
ಹ್ಮ ಹ
ಹ ಆ ತರ ಇದೆ ಸಿಚುವೇಷನ್.
ಓಕೆ ಓಕೆ
ಈಗ ಊಟದ್ದು ಅವ್ರಿಗೆ ಊಟದ್ದು ಕ್ಯಾಟ್ರಿಂಗಿಂದೇಲ್ಲ ಒಂದು ಒಳ್ಳೆದ್ ಇದೆ ಬ್ರೊ ಒಂದ್ ಒಳ್ಳೆ ದೊಡ್ಡ ಕಾಂಟ್ರಾಕ್ಟೇ ಇದೆ. ಅವ್ರಿಗ್ ಕೊಟ್ರಿ ಅಂದ್ರೆ ಅವ್ರು ತುಂಬಾ ವರ್ಷದಿಂದ ಹೆಸರು ಮಾಡ್ಕೊಂಡ್ ಬಂದಿದ್ದಾರೆ. ಯಾರ್ ತಕ್ಕನು ಹೆಸರು ಹಾಳ್ ಮಾಡ್ಕೊಂಡಿಲ್ಲ. ಅಂತವರಿಗ್ ಸ್ವಲ್ಪ ಪಳಗ್ದವರಿಗ್ ಕೊಡ್ಬೇಕಿದುನ್ನ
ಹ್ಮ್ ಹ್ಮ್
ಬ್ರೋ ಮದ್ವೇ ಒಂದ್ ಸಲಿ ಊಟ ಹಾಕದಂದ್ರೆ ಗೊತ್ತಲ್ಲ ಬ್ರೋ ಎಲ್ಲ ಹೊರಗಡೆಯಿಂದ ಬಂದಿರ್ತಾರೆ ಯಾರು ಏನು ಅನ್ಬಾರ್ದು ಹಾ ಅದಿಕ್ಕೆ ಒಂದ್ ಒಳ್ಳೆ ಕಾಂಟ್ರಾಕ್ಟ್ ಗೆ ಕೊಟ್ಬಿಟ್ಟಿ ಅವರು ಸ್ವಲ್ಪ ನಮ್ ನಮ್ಮ್ ಮನೆಗೆ ಏನೇ ಫಂಕ್ಷನ್ ಅದ್ರು ಅವರೇ ಬಂದ್ ಮಾಡದು ನಮಗೆ ರೀಸೆಂಟ್ ಆಗೆ ಹೆಂಗೇ ನಮ ಮದ್ವೆ ಇತ್ತು ಅವ್ರೇ ಮಾಡ್ಕೊಟ್ಟಿದ್ ಬ್ರೋ ನಮ್ಗೆ.
ಓಕೆ ಓಕೆ ಅಂದ್ರೆ ಇವ ಚೆನ್ನಾಗಿ ಮಾಡ್ತನಂತೆ ಹೆಂಗಂದ್ರೆ.
ಚೆನ್ನಾಗ್ ಮಾಡ್ತಾರೆ.
ಅದೇ ಅದೇ ಚೆನ್ನಾಗ್ ಮಾಡ್ದ ಯಾಕಂದ್ರೆ ಇವಾಗ ಜನ
ಬ್ರೋ ಅವರು ನಿಮಗೆ ನೀವು ಅಷ್ಟೊಂದ್ ಜನ ಬಂದಿರ್ತಾರೆ. ಆಮೇಲೆ ಅವರು ಸಾಲ್ಟ್ ತಕತ್ತಾರೆ ಯಾವತ್ತು ಮಾಡ್ಕೊಡಲ್ಲ ಬ್ರೋ
ಹ್ಮ ಹ್ಮ
ಆಮೇಲೆ ಬೇರೆ ಕ್ಯಾಟರಿಂಗ್ ಅವ್ರಿಗ್ ವಹಿಸಿರ್ ಏನ್ ಮಾಡ್ತಾರೆ ಗೊತ್ತ ಉಲ್ಟಿದ್ದನ್ನ ಅವ್ರೆ ತಗೊಂಡ್ ಹೋಗ್ತಾರೆ. ಮನೆಗೆ ಇವ್ರು ಹಂಗಲ್ಲ ಉಲ್ಟಿದ್ ನಿಮ್ದ ಏನಾಗೈತೆ ಇಲ್ಲೇ ಬಿಟ್ ಹೋಗ್ತಾರೆ. ಅವ್ರ್ ಏನಂದ್ರೆ ಈಗ ತರಕಾರಿ ಬೇರೆ ಐಟಮ್ಸ್ ರೈಸ್ ಐಟಮ್ಸ್ ಎಲ್ಲ ಉಳ್ದಿರತ್ತ್ ಗೊತ್ತ ಅಕ್ಕಿ ಅಂತವು ಅಕ್ಕಿ ಕಾಳು ಬೆಳೆ ಅಂತವುನೆಲ್ಲ ತಗೊಂಡ್ ಹೋಗ್ತಾರೆ ನೀವು ಸ್ವೀಟ್ ಏನಾರ್ ಈಗ ಎಕ್ಸಾಂಪಲ್ ಜಾಹಂಗೀರು ಚಂಪಾಕಲಿ ಎಲ್ಲಾ ಮಾಡ್ಸಿರ್ತೀರ ಅಂತಿಳ್ಕೊಳ್ಳಿ
ಹ್ಮ್ ಹ್ಮ್
ಇವ್ನ್ ಎಲ್ಲಾ ತಗೊಂಡ್ ಹೋಗಲ್ಲ ಆದ್ರೆ ನಿಮ್ಗೆ ಕೊಟ್ಟೋಗ್ತಾರೆ ಬಟ್ ಬೇರೆ ಕ್ ಕ್ಯಾಟಂಗ್ ಹೆಂಗ್ತಾರೆಂದ್ರ ಅವರು ಬಿಸ್ಸ್ ಮಾಡ್ತಾರೆಂದ್ರೆ ಇದ ಕಕೊಂಡ್ ಹೋಗಿ ಬೇರೆ ಬೇಕ್ರ ಇರ್ತಾರಲ್ಲ ಸ್ವೀಟ್ ಕಾಂಟಿಮೆಂಟ್ಸು ಅಲ್ಲ ಹೋಗಿ ಸೇಲ್ ಮಾಡೋದು ಆಫ್ ರೇಟಿಗೆ
ಹ್ಮ್
ಆತರ ಎಲ್ಲಾ ಮಾಡ್ತಾರೆ ಬಟ್ ಇವರು ಆತರ ಎಲ್ಲಾ ಮಾಡ್ದ
ಅದೇ ಅದೇ ಹಂಗಿದ್ರೆ
ಆಮೇಲೆ ಬ ಬಟ್ರು ಸ್ವಲ್ಪ ನೀಟ್ನೆಸ್ ಇರಲ್ಲ ಬರು ಅಡ್ಗೆ ಮಾಡತಕ ಎಲ್ಲ ಗೊತ್ತರ ನೀವೇ ನೋಡಿರ್ತೀರಾ ನೀಟ್ನೆಸ್ ಇರಲ್ಲ ಆಮೇಲೆ ಯಾರಾದು ನೋಡ್ದಾರ ಬೈತಾರ ಬ್ರರು
ಅದು ಕರೆಟದು
ಅದಿಕ್ಕೆ ಇವರೆಲ್ಲ ಸ್ವಲ್ಪ ನೀಟ್ನೆಸ್ ಬರು ಇವರು ಸ್ವಲ್ಪ ಬ್ರಾಹ್ಮಣ್ಸ್ ಅಲ್ಲಾ ಅವ್ರ ಗೊತ್ತಾರಪ್ರ ಬ್ರಾಹ್ಮಣ್ಸ್ ಅಂದ್ರೆ ಹೆಂಗಿರ್ತಾರ ಅಂತ
ಅದೇ ಅದೇ ಗೊತ್ತ ಬಿಡಿ ಅವಳಷ್ಟು ಅಂದ್ರೆ ಅವಳ ಕ್ಲೀನ್ ಆಗಿ ಇರ್ತಿಲ್ಲ
ಕ್ಲೀನ್ ಆಗಿರ್ತಾರೆ ಅಡ್ಗೇನ್ ಹಂಗೆ ಮಾಡ್ತಾರಲ್ಲ ಅವರು
ಅದೇ ಅದೇ ಅದೇ
ಅದಕ್ಕೆ ನಾವ್ ಬ್ರ ಅದಿಕ್ಕೆ ಬ್ರ ಅವ್ರನು ಇಷ್ಟ ಪಡದ ತುಂಬಾ ನಾವು
ಹ್ಮ್ ಹ್ಮ್
ಹಾ ಸರಿ ನಾಳೆ ನಾಳೆ ಬನ್ನಿ ನಾಳೆ ಅವರು ಸಿಕ್ತಾರೆ ಭಟ್ರು ಅವ್ರಿಗೆ ಕ ಮಾಡ್ತೀವಿ
ಹ್ಮ್ ಹಾ
ತಗೊಂಡು ಮಾತಾಡೋದಂತೆ
ಓಕೆ ಓಕೆ
ಹತ್ರ ಆದ್ಮೇಲೆ ಚೌಟ್ರಿ ಫಸ್ಟ್ ಬುಕ್ ಮಾಡ್ಕೊಂಡ್ ಬಂದಬಿಡ ನಾವು ಫಸ್ಟ್ ಬುಕ್ ಮಾಡಂದ್ಮೇಲೆ ಆಮೇ ಅವರಿಗೆ ಫಸ್ಟ್ ಕಾಂಟ್ರಾಕ್ಟರ್ ಮಾತಾಡ್ತೀ ನಿಮ್ಮ ಹತ್ರ ಅವರು ಬ ಜಟನ ಜಾಸ್ತಿ ಇಸ್ ಹೇಳಿದ್ರು ಅಂದ್ರೆ ನಮ್ಮ ರೇಟಿಗೆ ಅವ್ರು ಬಂದಿಲ್ಲ ಅಂದ್ರೆ ನಾವೇ ಅದಲಾಗ ಫೋಟೋ ಶೂಟ ಫೋಟೋಗ್ರಾಫರ್ ಒಬ್ಬರು ಇದ್ದಾರೆ
ಹ್ಮ್ ಹ್ಮ್
ಅವ್ರತ್ರ ಹೋಗ್ಬಿಟ್ಟಿ ಕೊಡನಂತೆ
ಸರಿ ಬಾ ಸರಿ ಹಂಗಂತ
ಹಾ
ಅಲ್ಲಾ ನೀವು ಮನೆ ಫಂಕ್ಷನ್ ಎಲ್ಲ ಅವ್ರ ಕಡೆನ ಮಾಡ್ಸಿದ್ದು
ಹಾ ಎಲ್ಲ ನಾವ್ ಎಡ್ಡ್ ಬ್ರೋ ನವು ರಿಸ್ಕ್ ಎಲ್ಲ ತಗೋಕಲ್ಲ ಈಗ ನಾ
ಹ್ಮ್ ಹಾ್
ಎಲ್ಲಿ ನಾನ್ ಒಬ್ನೇ ಇರ್ತೀನಿ ಮತ್ತೆ ಮನದ ಕೆಲ್ಸ ಇರ್ತವೆ ಈಗ ಕಾರ್ಡ್ಗೆಲ್ಲ ಕೊಡಕ್ ಹೋಗಿದ್ದೆ ನಾನು
ಹ
ಅವೆಲ್ಲಾ ಆಗಲ್ಲಗ್ಬ್ರೋ ಸ್ವಲ್ಪ ಕೊಡಕ್ಕೆೆ
ಅದೇ ಅದೇ
ಈಗ ಯಾರ ಜೊತಾಗಿದ್ರುನು ಆ ಅದೆಲ್ಲ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಎಲ್ಲಾ ಮುಂದ ನಿಂಕೊಂಡ ಮಾಡ್ಕೊಬೇಕು
ಹ್ಮ್ ಹ್ಮ್
ಈಗ ಬೇರನ್ನ ಯಾರ್ದು ಯಾರ್ಮೇಲೆ ನಮ್ಕ ಇಟ್ಟ ಹೋಗ್ಲಿಬ್ರ ಈಗ ಎಲ್ಲಾ ಐಟಮ್ ಎಲ್ಲ ತಂದ್ಬಿಟ್ಟಿ
ಹ್ಮ್
ಅೆ ಅವ್ ಯಾವ್ದನ್ಗಿ ಬಂತ ಬಿಗಿಟ್ ಹೋದರು ಅಂತಳ್ಕ್ರಿ ಇ ಎಲ್ಲಾ ನಂದ ಮೇಲೆ ಬರುತ್ತಾವವಾಗ
ಹದು ಕಲರ್ಟ
ಈಗ ಒಂದ್ ಐಟ್ ಇಲ್ಲ ಅಂದ್ರು ಅಲ್ಲಿ ನಾವೆಲ್ಲಾ ಬಿಸಿ ಇರ್ತೀವಿ ಹೌದ್ ನನಗ್ ಫೋನ್ ಮಾಡಿ ಟಾಚರ್ ಹಾಕ್ತಾರ ಅವ ಸೊ ಅದಿಕ್ಕೆ ಅದೆಲ್ಲ ಆಗದ್ ಬೇಡ
ಹ್ಮ್ ಹ್ಮ್
ಹ ಹ ಅದಿಕ್ ಎಂಟು ಜಿಡ್ಟ ಕಟ್ಬಿಡನ್ ತಗೊಳ್ಳಿ ನಾಳೆ ಬಂದ್ ಮಾತಾಡೋಣಂತೆ
ಅದೇ ಇವಾಗ ಏನ್ ನಿಮ್ಗೆಲ್ಲ ಒಪ್ಪಿಸ್ತೀನಿ ಹೆಂಗಿದ ನೀ ಪರಿಚೆಯ ಎಾವದೆಲ್ಲ
ಆ ಹಾ
ಅದೇ ನಿಮ್ಗೆ ಎಲ್ಲಾ ಒಪ್ಪಿಸ್ತೀನಿ ನೀವ ಎಲ್ಲಾ ನೋಡ್ಕೊಂಬಿಡಿ.
ಹಾ ಸರಿ ಬ್ರೋ ನಾಳೆ ಬಂದ್ ಕುತ್ಕೊಂಡ್ ಮಾತಾಡೋದ ಫೋನ್ ಮಾತಾಡ ಏನನು ಆಗಲ್ಲ ಬ್ರೋ ಅದು. ಕೂತ್ಬುಟ್ಟೆ ಹ ಕೂತ್ಬುಟ್ಟ. ಮಾಡ್ತಾರ್ರ ಇಲ್ಲ ಒಂದ್ ಕಡೆ ಬಗೆ ಅರ್ದ್ ಬಿಡುತ್ತೆ.
ಹಾ ಸರಿಪ.
ಸರಿ ಬ್ರ ಆಯ್ತು ತಗೊಳ್ಳಿ.
ಓಕೆ
ಹ ಹಾ